ಹೇಳಿ ಬ್ರೋ ಯಾವ ಊರು ಬ್ರೋ.
ನಮ್ದಣ ಕೆಂಬೆ ಅಣ್ಣ ನಿಂದ.
ನಮ್ದು ಶರಾಪುರ.
ಸುರಪುರ ಹಾ.
ಹಾ. ಎಂಬ ಏನ್ ನಾವು ಸ್ಟಡಿ ಮಾಡಕ ತಿವಿ ತಮ್ಮ ನೀವು.
ನಾವು ಸ್ಟಡಿ ಮಾಡಕ್ಕಕುಂತಿವಿ ಅಣ್ಣ.
ಹ್ಮ್ ಏನ್ ಮಾಡಾಕತ್ತೀದೀ ಬ್ರೋ.
ಹಾ ಅಣ್ಣ.
ಎಲ್ಲಿ ಮಾಡ್ತಿದಿ ಬ್ರೋ.
ಸ್ಟಡಿ ಹಾ ಅಣ್ಣ.
ಹಾ ಬ್ರೋ.
ಗೌರ್ಮೆಂಟ್ ಕಾಲೇಜ್. ಹಾ ಅಣ್ಣ.
ಡೈಲಿ ಹೋಗೋದು ಬರೋದು ಮಾಡ್ತರಾ.
ಹೌದು ಏನ್ ಕೆಲ್ಸಕ್ ಹೋಗಿದ್ರಾ ಎನ್.
ಹಾ ಅಣ್ಣ ಬೆಂಗ್ಳೂರ್ ಹೋಗ್ತಿವಿ.
ಹೌದು.
ಹ್ಮ್.
ಹ ಕೆಲ್ಸ ಚೆನ್ನಾಗೈತಿ.
ಹಾ ಚೆನ್ನಾಗ ಐತಣ್ಣ.
ಹ್ಮ ಎಷ್ಟ್ ಕೊಡ್ತಾರ ಅಮೌಂಟ್ ಮಂತ್ಲಿ.
ಪ್ಪಾಯಿ ಪಿಎಫ್ಐ ಕಟ್ಟಾಗಿ ಹದಿನೆಂಟಬರ್ತಣ.
ಹಾ ಅಣ್ಣ.
ಎಲ್ಲ ಸಾಕಾಗತ್ತಲ್ಲ.
ಹಾ ಅಣ್ಣ.
ಎಲ್ಲದಕ್ಕೂ ಸಾಕಾಗತ್ತಲ್ಲ. ಊಟ, ರೂಮ್, ಬಾಡಿಗಿ
ಏನ್ ಹಂಗ ಎಲ್ಲ ಖರ್ಚು ತೆಗದರ ಒಂದ್ ಹತ್ತ, ಹನ್ನೆಡು, ಬರ್ತನ ಎನ್ ಅಣ್ಣ ಕೈಗಿ.
ಹೌದಾ.
ಹ್ಮ್.
ಹ್ಮ್ ಹ್ಮ್ ಅವ ವರ್ಕ್ ಹೆಂಗಿದೆ ಚೆನ್ನಾಗೈತಿ.
ಹ್ಮ್ ಚಂದಾಗಿ ಐತಿ ಅಣ್ಣ.
ಏನ್ ಮಾಡ್ತಿದ್ರಣ್ಣ.
ಏನಿಲ್ಲ ನಾವು ಬಿ ಎ ಲಾಸ್ಟ್ ಟೈಮ್ ಸ್ಟಡಿ ಮಾಡ್ತ್ವಿ.
ಹೌದಾ ಯಾವ ಕಾಲೇಜು
ಇಲ್ಲೇ ಗೌರ್ಮೆಂಟ್ ಪೋಸ್ಟ್ ಗ್ರೇಡ್ ಕಾಲೇಜ್ ಸೋರಪುರ್ ಹಾ
ಹ್ಮ ಹ್ಮ ಮುಗಿತ ಯಾವ್ ಮುಗಿತಣ್ಣ ಎಕ್ಸಾಮ್
ನಾಳೆ ಮುಹಿತ
ನಾಳೆ ಮುಂದ ಮುಂದಣ
ಮುಂದ ಎಲ್ಲೇ ಓದಕ್ ಹೋಗ್ಬೇಕು ಬಿಜಾಪುರ ಧಾರವಾಡ
ಓದಕ್ ಹೋಗ್ತರಿ ಅಣ
ಹಾ
ಮತ್ತ ಏನ್ ಮಾಡಕತ್ತರಿ
ಅಣ ಮುಂದೆ ಅಲ್ ಮಾಡ್ತೀರಾ ಅಣ ಎಂ ಎ ಏನ್ ಮಾಡ್ತೀರಾ ಮುಂದು
ಮುಂದು ಗೌರ್ಮೆಂಟ್ ಸೀಟ್ ಆದ್ರೆ ಎಮ್ ಎ ಬಿ ಎಡ್ ಮಾಡ್ಬೇಕು
ಹಾ ಗೌರ್ಮೆಂಟ್ ಸೀಟ್ ಅಂದ್ರೆ ಎಕ್ಸಾಮ್ ಬರಿಬೇಕ ಅಣ್ಣ ಅದು ಹೋಗಿ ಸೀಟ
ಎಲ್ಲ ಅಪ್ಲಿಕೇಶನ್ ಹಾಕ್ಬೇಕು ಅಪ್ಲಿಕೇಶನ್ ಹಾಕ್ಬೇಕು ರಿಸಲ್ಟ್ ಇತ್ತ ಅಂದ್ರೆ ಗೌರ್ಮೆಂಟ್ ಆಗತ್ತಾ
ಹಾ
ಇಲ್ಲ ಅಂದ್ರೆ ಇಲ್ಲ
ಹೌದಾ
ಹಲೋ
ಹ
ಇಲ್ಲ ಅಂದ್ರೆ ಎಲ್ಲ ಆಗಲ್ಲ
ಹೌದ ಅಣ್ಣ
ಹ್ಮ್ ನೀವೇನು ಬಿ ಎ ಎಷ್ಟನೇ ಸೇಮ್ ಇದು
ನಮ್ದು ನಾಲ್ಕನೇ ಸೇಮ್ ಅಣ್ಣ
ಪೋರ್ ಸೇಮ್ ಆ
ಹ ಅಣ್ಣ
ಎಲ್ಲ ಚೆನ್ನಾಗ ಆಗ್ಯಾದಲ್ಲಾ ಎಕ್ಸಾಮ್
ಹಾ ಚೆನ್ನಾಗ್ ಆಗಿದೆ ಅಣ್ಣ ಎಲ್ಲ ಇವಾಗ ಎರಡ ಬಿಟ್ರೋಣ್ಣ
ಹೌದು
ಹ್ಮ್ ಯಾಕೆ ಏನ ಇಲ್ಲಾ ಅಣ್ಣ ಎರಡೇ ಸೇಮ್ ಒಳಗ
ಹಾ
ಪಾಸ್ ಆಂಗ ಬರ್ದೀನಿ ಇನ್ನ ರಿಸಲ್ಟ್ ಬಿಟ್ಟಿಲ್ಲ ಅದೇ ಗೊತ್ತಾಗ್ದನಿ ಹೆಂಗ ಬರ್ತ
ರಾಯಚೂರು ಯೂನಿವರ್ಸಿಟಿ ಏನ ನಿಮ್ದು
ಹಾ ರಾಯಚೂರು ಬರ್ತಣ್ಣ
ಅ ಬೇಗ ಓಡಲ್ ತ ರಿಸಲ್ಟ್
ಹಾ ಅಣ್ಣ
ಅದು ಬೇಗ ಬಿಡಲ್ಲ ರಿಸಲ್ಟು.
ಹಾ ಹಾ.
ತುಂಬಾ ಕಾಯಬೇಕಾಗತ್
ಹೌದಾ ಅಣ್ಣಾ.
ಹಾ.
ನಿಮ್ದು ಸುರಪುರ ರಾಯಚೂರ ಬರತ್ತನ್ ಅಣ್ಣಾ.
ಹಾ.
ಸುರ್ಪುರ್ ರಾಯಚೂರ ಯೂನಿವರ್ಸಿಟಿ ಬರುತ್ತಾ.
ಹಾ ಸುರಪೂರ್ ಶಾಪೂರ್ ಎಲ್ಲಾ ರಾಯಚೂರು ಯನಿವರ್ಸಿಟಿನ.
ಚಂದ ಐತ ಅಣ್ಣಾ ಕಾಲೇಜ್.
ಚೆನ್ನಾಗ ಐತಿ.
ಹ್ಮ್ ಹ್ಮ್.
ಎಲ್ಲಾ ಇಲ್ಲಿ ಬಂದು ಓದಿದ್ರೆ ಚೆನ್ನಾಗಿರುತ್ತ ಇಲ್ಲಾ ಅಂದ್ರೆ ಇಲ್ಲ.
ಹೌದಾ.
ಹಾ. ನಿಮ್ ಕಾಲೇಜ ರೆಗ್ಯುಲರ್ ಕ್ಲಾಸ್ಗ
ಇಲ್ಲಾ ಅಣ್ಣಾ ನಮ್ದು ಡೈರೆಕ್ಟ್ ಕಾಲೇಜ್ ಅಣ್ಣಾ ಅದ. ಹಾ ಎಕ್ಸಾಮ್ ಇದ್ರ ಅಷ್ಟೇ ಹೋಗದು.
ಎಕ್ಸಾಮ್ ಇದೆ ಏನು ಅನಲ್ಲ. ಮಾಡಿದ್ರ ಕಾಲೇಜ್ ಒಳಗಾದು.
ಹಾ ಹಾ.
ಇಲ್ಲ ಆತರ ಡೈರೆಕ್ಟ್ ಬರಕ ಅಲೋ ಮಾಡಿದಾರಾ ಅಂತ ಅಂದೆ.
ಹಾ ಅಲೋ ಐತ ಅಣ್ಣಾ.
ಹೌದು.
ಹ್ಮ್ ಯಾರು ಬರಂಗಿಲ್ಲ ಅಣ್ಣಾ ನಮ್ ಕಾಲೇಜಿಗೆ ರೆಗ್ಯುಲರ್.
ಹಾಂ.
ನಮ್ ಕಾಲೇಜ್ ಯಾರು ರೆಗ್ಯುಲರ್ ಬರಂಗೆ ಇಲ್ಲಾ ಅಣ್ಣಾ.
ಯಾರು ಬರಂಗಿಲ್ಲ.
ಹಹಾ ರೆಗ್ಯುಲರ್ ಇಲ್ಲ ಬರೀ ಡೈರೆಕ್ಟ್ ಎಕ್ಸಾಮ್ಗೆ ಬರ್ತಾರ ಅಣ್ಣಾ.
ಹೌದು.
ಹ್ಮ್.
ಹ್ಮ್ ನೀವು.
ನಾನು ಡೈರೆಕ್ಟರ್ಣ್ಣ.
ಡೈರೆಕ್ಟ್. ಚೆನ್ನಾಗ ಐತಲ್ಲ. ಕಾಲಜ
ಹಾ ಚೆನ್ನಾಗ ಐತನಾ ಎಲ್ಲಾ.
ತುಂಬಾ ಹೊಲ ಮನೆ ಕೆಲ್ಸ ಮಾಡ್ಬೇಕ ಹೌದ ರಾ.
ಎಲ್ಲಿ ಊರಲ್ಲ.
ಹಾ ಇಲ್ಲೇ ಊರಲ್ಲಿ.
ಹೊಲಗಿಲಾ ಎಷ್ಟ ಎಕ್ರ ಐತಿ.
ಹೊಲ ಐತಣ ಆರ ಎಕರೆ.
ಹೌದು ಮಾಡ್ಬೇಕಲ ಅಷ್ಟು ಆರ ಎಕರೆ.
ಹಾಣ
ಆರ ಎಕರೆ ಐತೆ ಅಂದ್ರೆ ಇಲ್ಲೇ ಹೊಲ ಮನೆ ಮಾಡಿದ್ರ ಎಷ್ಟೋ ಉಳಿತಲ್ಲ.
ಹ್ಮ ಉಳಿತದ.
ಹೌದು
ಹ ಹ್ಮ
ಇದು ಇಲ್ಲಿ ನಮ್ ಕಾಲೇಜ್ ಹಸ್ತಿರ ಅಂದ್ರ ಹೇಳ್ರಿ.
ಯಾವುದು ಇಲ್ಲಣ್ ಇವ ಕಲ್ಯಾಕ್ ಕು ತ್ತಿಯಲ್ಲ
ಹೌದಾ ಯಾರಾದ್ರರು ಮತ್ತ ಇದ್ರರಂದ್ರ ಹೇಳಿ.
ಹಾ ಅದಾರಣ ಅಂದ್ರ.
ಹಾ ಅದ ಇದ್ರೆ ಹೇಳಿ ನಾ ಮಾಡಸ್ತೀನ.
ಹಾ ಹಾಣ್.
ಹ್ಮ್
ಎತ್ತಣ ಇರ್ತೀವಿ ಪಿಜಿಗಿಜಿ ಹೆಂಗ - ಕದಣ
ಹ ಜೋ ಬಿ ನಾಕ್ಸವಿರದ ಐ ಸಾವಿರದ
ಹ್ಮ್
ಬಿ ಎಸ್ ಸಿ ಐದ್ ಸಾವಿರದ ಆರ್ನೂರು.
ಹ್ಮ್ ಹ್ಮ್
ಬಿಕಾಮ್ ನ ಆಗ್ತದ ನೋರೇನಿದೆ ಹೌದಣ. ಹಾ ಆತಾ ಇರ್ತ ಯಾವದರ ಮಾಡ. ಹೌದು
ಹ್ಮ ಮತ್ತ ಹಾಲ್ ಟಿಕೆಟ್ ಮತ್ತ ಹಾಲ್ ಟಿಕೆಟ್ ಅಂತ ಐದ್ನೂರ. ತೋತರ ಬಟ್ಟಿಗ ಐದ್ನೂರ ತೋತರ.
ಹ್ಮ್ ಹ್ಮ
ಈ ಕಡೆ ಹೆಂಗಣ ಬಟ್ಟಿಗಳೆಲ್ಲ ಎಲ್ಲಾ ಅವ್ರೆ - ಕೊಡ್ತರೆನ ರೊಕ್ಕುಡ್ಬೇಕ ಅದಕ್.
ಎಲ್ಲಾಪ ಫೀಸ್ ಅದನ್ನು. ಕಡಕ್ ಫೀಸ್ ಕೊಡ್ತಾರ
ಹೌದಾ
ಹ್ಮ್
ಹ್ಮ್
ಗೌರ್ಮೆಂಟ್ ರೀಫಂಡ್ ಆಗತ್ತಲ್ಲ ರೀಫಂಡ್ ಆಗತ್ತ ತಲ್
ಏನ್ ಮಾಡ್ತಾರ ನಾ ಗೊತ್ತಿಲ್ಲ ಹ ಗೋತ್ತಿಲ್ಲ ಏನ್ ಮಾಡ್ತಾನ ಅದು
ಎಸ್ ಎಸ್ ಪಿ ಅದ ಎಷ್ಟ ಬರುತ್ತೆ ನಿಮ್
ಎಸ್ ಎಸ್ ಪಿ ಮೂರು ಸರ್ ಬರ್ತರ ಬರಿ ಹ್ಮ್ ಆಸ್ಟ್ರೇಲಿಯ ತಿಂತಾರೋಣ
ಎಸೀ ನ ಎಸ್ಟೀನಾ
ಎಸಿ ಅಣ್ಣಾ
ಎ ಅಷ್ಟು ಬರುತ್ತಾ ಆರ್ ಸಾವಿರ ನಾಲ್ ಬರುತ್ತ
ಎಮ್ಮಿ ಗೆ ಮೂರ್ ಸಾರಿ ಅಂತ ಹಿಂಗೆ ಆಗ್ತ ಆಗ್ತಿರ್ಬೋದಣ್ಣ
ಹಾ
ನಾ ಎರಡ್ ಸೇಮ್ ತಕೊಂಡ್ ನಿನ್ನೇ ಎರಡು ಸೇಮ್ ಬಂದೇ ಇಲ್ಲ
ಹೌದು ಮತ್ತೆ ಏನು ನಿಂದ ಲೈಫ್ ಹೆಂಗೆ
ಏನ ಎರಡ್ ಸಲ ಬಂದ್ಯಲ್ಲಣ ಸಮಾಜ ಕ ಹೋಗ ಕೇಳಿದ್ರ ಅವ್ರರು ಏನು ರೆಸ್ಪಾನ್ಸ್ ಮಾಡಲ್ಲ ಅದ್ರಪ್ಪ ಸ್ವಲ್ಪರ್ಗ್ ಬಂದ್ ಕೇಳಿದ್ರ ಹ್ಮ್
ಹ ಏನು ಇದಕ್ ಕೇಳ್ಬೇಕು ಇಲ್ಲ ಹೆಡ್ ಆಫೀಸ್ ಇಪ್ಪೋನಜ್ ಕೇಳ್ಬೇಕು
ಎಣ್ಣ ಸಮಸ್ಕರಣಕ್ ಹೋಗಂತಿದ ನಮ್ ಸರ್ಗಳೆಲ್ಲಾ ಸಮಸ್ಕರಣಕ್ ಬಂದ್ರೆ ಎಲ್ಲಾ ಬರ್ತಾ ಹೋಗಂದ ಇಷ್ಟ ಕಳ್ಸಿರೋಣ ಅವ್ರು ಏನ ಅಲ್ಲೇ ಎಲ್ಲ
ಹೌದು
ಹ್ಮ
ಹ್ಮ್ ಹ್ಮ್ ಎ ಸ್ಪೋರ್ಟ್ಸ್ ಗಿಡ್ಸ್ ಏನ್ ಆಡ್ತನಿ
ಏನ್ ಹೇಳಲ್ಲಣ ಅವಮ್ಮ ಊರಾಗ ಸ್ವಲ್ಪ ಕಬಡ್ಡಿ ಆಡ್ತಿರ್ತವಿ
ಹ್ಮ ಹ್ಮ ಇಲ್ಲಾಂದ್ರೆ ಏನ್ ಏನಲ್ಲ ಆಡಿದ್ರ ಕ್ರಿಕೆಟ್ ಅದೇ ಆಡ್ತಿವಿ
ಹಾ
ಇಲ್ಲ ಅಂದ್ರೆ ಇಲ್ಲ ಹೌದು ಓದೋದು ರೂಮನಗ ಇರೋದು ಹಾಸ್ಟೆಲ್ ಒಳಗೆ ಇರ್ತವಲ್ಲ
ಹೌದ
ನೀವು ಯಾವ ಕಡೆ ಇರೋದು ಬೆಂಗಗಳೂರಲ್ಲಿ ಇರೋದೆ ನೀವು
ಒಂದು ಬೆಂಗಳೂರಲ್ಲಿ. ದೇವನಹಳ್ಳಿ ಅಣ್ಣ.
ದೇವನಹಳ್ಳಿ ಎರಪೋರ್ಟ್ ರೋಡ್
ಹಾ ದೇವನಹಳ್ಳಿ ಏರ್ಪೋರ್ಟ್ ರೋಡ್.
ಡೈಲಿ ಅನ್ನ ಬಸ್ಗೆ ಹೋತ್ತರ ಅನ್ನ ಟ್ಯಾಕ್ಸಿ ಬಂದ ಕರ್ಕೊಂಡ್ ಹೋಗುತ್ತ.
ಅದೇ ಬರತ್ತ ನ ಅವರದ ಕ್ಯಾಬ್ ಐತಿ.
ಕ್ಯಾಬ್ ಐತಿ.
ಹ
ಎಲ್ಲ ಅಡ್ಜಸ್ಟ್ ಆಗೆತಿ
ಹಾಗೇ ಐತನಾ ಹಿಂಗೆ ಇನ್ನೊಂದು ತಿಂಗಳು ಅಡ್ಜಸ್ಟ್ ಆಗ್ಬೇಕಂದ್ರೆ ಕೂಡ. ರೀಸೆಂಟ್ ಆಗಿ ಹೋದರು. ನಾನು
ಹಾ ಹಾ
ಅಷ್ಟೊಂದ್ ಏನು ಗೊತ್ತಾ ಆಗಲ್ಲ ಅಣ್ಣ.
ಏನು ಗೊತ್ತಾಗಲ್ಲ ಒಪ್ಪ ಹೌದು ಅಲ್ಲೆಲ್ಲಾ ಮಾಡ ನಮ್ಮೂಹಂತವರಿಗೆ ಗೊತ್ತಾಗಲ್ಲ.
ಹ್ಮ್ ಫಸ್ಟ್ ಬೇರೆ ಕಡೆ ಅಂತ ಇ ಕರ್ಕೊಂಡು ಹೋಗಿದ್ದರ ನಮ್ಮ ಮಾಮ್ಮರ
ಹಾ
ಹೇಳ್ಬೇಕ. ಮುಗದಾವ್ ಅಂತ ಅಂದ್ರೆ ಮತ್ತೆ ಬೇರೆ ಕಡೆ ಬಿಟ್ಟ್ರ ಹೋಗಿ.
ಮತ್ತ ಇವಾಗ ಏನ್ ಎಲ್ಲಾ ಅಡ್ಜಸ್ಟ್ ಆಗಿದೆ ಅಂದ್ರ ಈಗ ಇವಾಗ ಏನು ಅಲ್ಲಿ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ಬಿಟ್ಟು ಹೋಗೋದಲ್ಲ
ಹಾ ಅಣ್ಣ.
ಬಿಟ್ಟ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ಬಿಟ್ಟು ಹೋಗೋಬದಲ್ಲ.
ಹಾ ಬಿಟ್ಟಹೋಗಬಹುದು ಅಣ್ಣ.
ಕೊಡ್ತಾರ
ಪೇಮೆಂಟದೆ ಡೌಟ್ ಅಣ ಅಂದ್ರ
ಹ ಏನ ಮಂತ್ಲಿ ಪೇಮೆಂಟ್ ವೀಕ್ಲಿ ಪೇಮೆಂಟ್.
ಮಂತ್ಲಿ ಪೇಮೆಂಟ್ ಅಣ್ಣ
ಹೌದು.
ಮಂತ್ಲಿನೇ ಕ್ಲಿಯರ್ ಮಾಡಲ್ಲ ದೊಡ
ಹ್ಮ್ ಹ್ಮ್ ಎಷ್ಟ್ ಜನ ಆದಿರಿ ನಮ್ ಸೈಡ್ನವ್ರಲ್.
ಸಿಕ್ಕಾಪಟ್ಟೆ ಜನ ಇದೀವಿ ಅಣ್ಣ ಅರ್ದ ಕಂಪನಿ ನೇ ಹಿಡಿದಿಲ್ಲ
ಹೌದಾ
ಬರಿ ಹುಬ್ಬಳ್ಳಿ ಧಾರವಾಡ.
ಊಟ ಅಡ್ಜಸ್ಟ್ ಆಗಿದೆ.
ರೂಮ್ ನಾಗ ಮಾಡ್ಕತಿವಿ ಅಣ್ಣ.
ಹೌದು
ಹ್ಮ್ ಗ್ಯಾಸ್ಗೆ ತೊಂಡೀವಿ
ಅಲ್ಲಿ ಇದ್ರೊಳ ಕೊಡಲ್ಲ
ಎಲ್ಲಣ
ಹ ಕಂಪ್ನಿ ಒಳಗ್ ಒಂದು ಒನ್ ಟೈಮ್ ಏನು ಟೂ ಟೈಮ್ ಕೊಡ್ತೀನಿ ಅಂತಾರ
ಹ ಬೆಳಗ್ಗೆ ಕೊಡ್ತಾರಣ
ಹೌದು ಬೆಳಗ್ಗೆ ಟೀಗೆ ಎಲ್ಲ ಕೊಡ್ತಾರ
ಹಾ
ಹ್ಮ್ ಹ್ಮ ಎಲ್ಲ ಚೆನ್ನಾಗಐತೆ
ಅವನ್ ಬರ ಮತ್ ಹಸನಿರೋಣ
ಹಾ